ವು ಹ್ಮ್ ನಮಗೂ ಕೇಳ್ತಿದ್ದವ.
ಹಾ ಬ್ರೋ ಒಂದ್ ಸ್ವಲ್ಪ ನೆಟ್ವರ್ಕ್ ಇರ ಕಡೆ ಬಂದಿದ್ರು ಅ್ ವಾಯ್ಸ್ ಒಂದ್ ಸ್ವಲ್ಪ ಕರೆಕ್ಟ ರೀಚ್ ಆಗ್ತಾತೆ.
ಹೌದ ಬ್ರೋ.
ಹ್ಮ್.
ಸರಿ ಬ್ರೋ ಮತ್ತೆ ಏನ್ ಮಾಡ್ತಿರೋಡೂ ನೀವು.
ನಾವು ಏನಿಲ್ಲ ಅವರು ಒಂದ ಸ್ವಲ್ಪ ಮಿನಿ ಪ್ರಾಜೆಕ್ಟ್ಗೆ ಪ್ರಿಪೇರ್ ಆಗ್ತಾ ಇದ್ವಿ.
ಹೌದ.
ಹ್.
ತು ಇಷ್ಟಟ್ ಬೇಗ ಪ್ರಾಜೆಕ್ಟ್ ಹ.
ಹಾ ಅವರು ಇನ್ನೇನಳೆ ಸಮ್ಮ್ ಎಂಡಿಂಗ್ ಬಂತಲ್ಲ ಅವರು ಸೊಮ್ಮು.
ಹ್ಮ್ ಹ್ಮ್.
ನೀವು ಬಂದು ಬ್ರೋ.
ಹ್ಮ್ ನಮ್ದು ಪ್ರಾಜೆಕ್ಟ್ ನಡೀತಿದೆ ಬೋ.
ಹ್ಮ.
ಅದೇ ನಾವು ನೋಡ್ತಿದ್ವಿ.
ಹ್ಮ್.
ಏನು ಮೇಲೆ ಪ್ರಾಜೆಕ್ಟ್ ಮಾಡಿರೋದು ನೀವು.
ನಾವು ಹಾರ್ಡ್ವೇರ್ ರಿಲೇಟೆಡ್ ಮಾಡಿದೀವಿ ಬ್ರೋ.
ಹ್ಮ್ ಹ್ಮ್.
ಹ್ಮ್. ನಿಮ್ದು ಬ್ರೋ.
ನಮ್ದು ಸಾಫ್ಟ್ ವೇರ್ ಬ್ರೋ.
ಸಾಫ್ಟ್ವೇರ್.
ಹ್ಮ
ಪ್ರಾಜೆಕ್ಟ್ ಟೈಟಲರ್ ಟೈಟಲ್ ಹೆಂಗರು
ಟೈಟಲ್ಲ ಇವಾಗ ಏನಾದ್ ಗೂಗಲ್ ಸರ್ಚ್ ಇಂಜಿನ್ ಇದೆಯಲ್ಲಾ
ಮಕೆ
ಅದೇ ತರ ನಮ್ದು ಸ್ವಚ್ ಇಂಜಿನ್ ಇದೆ ಹ್ಮ್ ಅದನ್ನ ಇದು ಮಾಡೋದಷ್ಟೇ ಅದ ಆತರ ನಾವವು್ ಮಾಡಿದೀವಿ ಒಂದು ಪ್ರಾಜೆಕ್ಟ್
ಹ್ಮ್ ಹ್ಮ್ ಅಲ್ಲಬ್ರು ಈಗ ಆಗಸ್ಟ್ ಮಾತ್ರ ಯಾರಾದ್ರು ಈ ಎಕ್ಸ್ಟನಲ್ ಯಾರಾದ್ರು ಬೊಂದಿರ್ತಾರಲ್ಲ ಅವ್ರಿಗೆ ಅತನ್ ನೀವು ಅಸ್ ಏನು ಪ್ರಾಜೆಕ್ಟ್ ಮಾಡಿಲ್ಲ ಸೇಮ್ ಗೂಗಲ್ ಅಥವಾ ಕ್ರವ ಕಾಪಿ ಮಾಡಿದೀರಾ ಅಂತ ಏನಾದ್ೂ ಕವ ಸನ್ಸ ನಾದ್ರರು ಅವ್ರು ಕೇಳಿದ್ರೆ ನಿಮ್ದ ಆನ್ಸರ್
ಇಲ್ಲಪ್ಪ ಹಂಗೇನ್ ಕೇಳಲ್ಲ ನಮ್ದೇ ಸಪ್ರೇಟ್ ಆಗಿದಲ್ಲಾ ನಾವೆಲ್ಲಾ ಬೇರೆ ಡೊಮೈ ನೇಮ್ ಎಲ್ಲ ತಗೊಂಡಿದ್ದೀವಿ
ಹ್ಮ್
ಹ್ಮ್ ಅದೇನ್ ಪ್ರಾಬ್ಲಮ್ ಆಗಲ್ಲ ನಿಮ್ದು ಪ್ರಾಜೆಕ್ಟ
ನಮ್ದು ಆಟೋಮೆಟಿಕ್ಸ್ ಡೋರ್ ಸಿಸ್ಟಮ್ ಅಂತ ಅವರು ಆಲ್ಮೋಸ್ಟ್ ಅಲ್ಲಿ ಇದು ಬಂದಿದೆ
ಹಾ ಹಾ
ಅದನ್ನೇ ಮತ್ತೆ ಮಾಡ್ತಾ ಇದ್ದೀವಿ ನೋಡ್ಬೇಕ ಒಬ್ರು ಬೈತಾರೆ ಅಂತ ಅನ್ಸುತ್ತೆ
ಹ್ಮ್ ಹಾ
ನಮ್ ಟೀಮ ಮೇಟ್ಸ್ ಎಲ್ಲ ಇದನ್ನೇ ಮಾಡೋಣ ಅಂತ ಹೇಳಿದ್ರು
ಹ್ಮ್ ಹ್ಮ್
ಅದಕ್ಕೆ ಅದನ್ನೇ ಮಾಡ್ಬೇಕು ಅಂತ ಇದೀವಿಬ್ರು
ಆದೂ ಇದು ತುಂಬಾ ಇದುಮ್ಮ
ಹ
ಪ್ರಾಜೆಕ್ಟ್ ಮಾಡೋದು ತುಂಬಾ ಸ್ಟ್ರೆಸ್ ಅಲ್ವಾ
ಹ್ಮ್ ಹ್ಮ್ ್ಟ ಸ್ಟ್ರಸ್ ಅನ ಸ್ಟ್ರೆಸ್ ಅನ್ನ್ಣದಕಿನ ಬರ ಎವಿ ಪಷನ್ಸ್ ಇಬೇಕ ಬ
ಹಾ ಹಾ
ಪೇಷೆನ್ಸ್ ಎವಿ ಚೆಕ್ ಮಾಡುತ್ತೆ
ಪಷನ್ಸ್ ಒಂದು ಅದೇ ಡಿಟಮಿನಷನ್ ಎಲ್ಲಾ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ
ಹ್ಮ್
ಏನು ಪ್ರಾಬ್ಲಮ್ ಆಗಲ್ಲ ಒಂದು್ ಪ್ರಾಜೆಕ್ಟ್ ಮಾಡಿ ಆಹ ಎಲ್ಲಾ ಹೋಗಿ ೆ ಅಂದ್ರ ಓಕೆ ಆದ್ಮೇಲೆ ನಮ್ ಮನಿಟ್ ಖುಷಿ ಅಲ್ವಾ
ರು ಅಂತ ಯ್ಯಾಪಿ ಫೀಲ್ ಅವೆ
ಹ್ಮ್ ಒಂದೇನಾಯಯ್ತು ಪ್ರತಿಫಲ ಸಿಕ್ಕಂಗೆ
ಅವರು ಶ್ರಮದ ಪ್ರತಿಫಲ ಅಂತಾರಲ್ಲ ಆತರ
ಹ್ಮ್ ಮತ್ತೆವಾ ಪ್ರಾಜೆಕ್ಟ್ ಎಲ್ಲಾ ಹೆಂಗೆ ಅಲ್ದ ಎಷ್ಟು ಮುಗ್ದಾಗಿದಯಾ ಇನ್ನುೂ ಇದಯಾ
ನ್ನು ಒಂದು ಫಾರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆಬ್ರು ಇದು ಕಾಂಪೊನೆಂಟ್ಸ್ ಬೇರೆ ತರಬೇಕು ಆಾಡಿನ ಬೋರ್ಡು ಒಂದ್ ಸೆನ್ಸಾರ್ ತರಬೇಕು ಒಂದ್ ಕ್ಯಾಮ್ರಾ ತರಬೇಕು
ಹ್ಮ್
ಮತ್ತೊಂದು ರೆಕಾಗನೈಸಿಂಗ್ ಬೋರ್ಡ್ ಅಂತ ಬರುತ್ತವರು
ಅಕ ಬಡ
ಅಂದ್ರೆ ಮಾಮೂಲಿಬರು ಈಗ ಯಾವ್ದಾದ್ರು ಒಂದು ಈ ವಾಕ್ ಮಾಮೂಲಿಬ್ರು ಒ ಕಂಪ್ನಿ ಲ್ಲ ಇದು ಕೊಟ್ಟಿರ್ತಾರಲ್ಲ ಅವರು ಆಟೋಮೆಟಿಕ್ ಡೋರ್ಿಸ್ಟಮ್ ಸೆನ್ಸರ್ ಯೂಸ್ ಮಾಡ್ಕೊಂಡ್ ಆಗುತ್ತಲ್ಲ
ಹ್ಮ್ ಹ್ಮ್
ಆಥರ ಒಂದ್ ರೆಕಗ್ನೈಸಿಂಗ್ ಬೋರ್ಡ್ ಬರುತ್ತೆ
ಓಕೆ ಮ್
ಅದು ಅದೊಂದು ಬೋರ್ಡ್ ತರ್ಬೇಕು ಅದು ಬೋರ್ಡ್ ಎಲ್ಲೂ ಸಿಗ್ತಾ ಇಲ್ಲ ಸಬ್ಮಿಷನ್ ಬರ ಹತ್ರ ಬರ್ತ ಸಬ್ಮಿಷನ್ ಬರೆ ಹತ್ರ ಬರ್ತದೆ
ಹ್ಮ್ ಹ್ಮ್ ನೋಡಿ ಅಂದ್ರೆ ಹುಡುಕಿಯಲ್ಲೇ ನಿಮ್ ಸುತ್ತಮುತ್ತಲುು
ಹ್ಮ್
ಅಲೆ ಸಿಗ್ಬೋದು ಯಾಕಂದ್ರೆ
ಹ್ಮ್
ಇವಾಗ ಅದು ಸಿಕ್ಕುವೇನ ನಿನ್ ಪ್ರಾಜೆಕ್ಟ್ ಇದಾಗದ
ಹರು ಮೇನ್ ಗ್ಸ್ ಅಬ್ರು
ಹ್ಮ್ ಹ್ಮ್ ಅಂದ ವೆರಿ ಇಂಪಾರ್ಟೆಂಟ್ ಅದೇ
ಹಾ ವೆರಿ ಇಂಪಾರ್ಟೆಂಟ್ ಅವರು
ಹ್ಮ್ ಹ್ಮ್ ಮತ್ತೆಬ್ಬ ಪ್ರಾಜೆಕ್ಟ ಹೆಂಗೆ ಕಾಂಪೌಂಡಸ್ ಎಲ್ಲ ತುಂಬಾ ಕಾಸ್ಟ್ಲಿ ಐತ ಏನು ಈ ಸಿಕ್ತಾ
ಕ್ಯಾಮ್ರಾ ಒಂತ ತಂದಿದವಿ ಇರು ಕ್ಯಾಮ್ರಾನೇ ತ್ರೀ ತೌಸಂಡ್ ಇದೆ
ಯಾಕೆ ಬಾಬು ಅಷ್ಟೊಂದ ಇದೆಯ ಅದು
ಅಂದ್ರೆ ಮಾಮೂಲಿ ಬ್ರರು ಈಗ ಮಾಮೂಲಿ ಎಲ್ಲಾ ಸರೌಂಡಿಂಗ್ ಎಲ್ಲಾ ಕ್ಯಾಪ್ಚರ್ ಮಾಡ್ಬಿಟ್ಟು ಒಂದ್ ಮೆಮೊರಿ ಸ್ಟೋರ್ ಮಾಡ್ಬಿಟ್ಟು ಆ ಮೆಮೊರಿಯಂದ ಆಡಿನೋಗಬುಡಿ ಕಳಿಸ್ಕೊಂಡು ಆಡಿನಬನಿಂದ ನಮ್ಮ ಫೋನ್ಗಳು ಸೆಂಡ್ ಮಾಡೋಕೆಣ ಅದು
ಹ್ಮ್ ಹ್ಮ್ ಅ್ರೆ ಲಾಲ್ಜಿರಿ ಲೆಕ್ಕ ಇದು ಮಾಡ ಆತ್ತಾ ಆಕ್ಯುಪೈ ಮಾಡ್ತರು
ಮಾಮೂಲಿ ಮಾಮೂಲಿ ಬ್ಲೂಟೂತ್ ಡಿವೈಸ್ ಯಾವತರ ಒಂದ್ ಡಿಸ್ಟೆನ್ಸ್ ಕವರ್ ಮಾಡುತ್ತಲ್ಲ ಅವರು ಆಥರ ಅವರು ಎವಿ ಲಾರ್ಜ್ ಏರಿಯಾ ಕವರ್ ಮಾಡಲ್ಲ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಲಾರ್ಜ್ ಆಯ್ತ ತಗೋಂತ ಟ್ವೆಂಟಿ ತರ್ಟಿ ಮೀಟರ್ಸ್
ಹ್ಮ್ ಹ್ಮ್
ಇನ್ಸ್ಟಾಗ್ರಾಮ
ಅದೇ ಅದೇ ನಮ್ಮ ಪ್ರಾಜೆಕ್ಟ ಅದೇ ಬಿಲ್ಡ್ ಮಾಡ್ತಿದ್ದೀವಿ ಕೋಡ್ ಎಲ್ಲಾ ಪ್ರಾಬ್ಲಮ್ ಆಗಿದೆ
ಹ್ಮ್ ಹ್ಮ್
ಕೋಡ್ಗ ಏ ಇದನ್ ಕೊಡ್ತವಿ ಬಾಬ ಐಡಿಯಾ ಹೆಂಗಗೆ ಅದು ಇದನ್ ಮಾಡೋದು
ಮಾಮ್ಲಿಗ ಯಾ ಇದ್ರಿಂದ ನೀವು ಕೂಡಿ ಹುದ್ರ ಇದಂದು ಅಡ್ಡ ಇದನ್ ತಗೊಂತಿವರೊಬ್ರು
ಹ್ಮ್ ಹ್ಮ್ ಅದೇ ಮಾಮೂಲೆ ಆನ್ಲೈನ್ ಆನ್ಲೈನ್ ಸೋರ್ಸು
ಹಾ ಹನ್ನೆ ಸರ್ಸಿ ಆ ಸ ವರ್ಸ ಯೂಸ್ ಮಾಡ್ತಿದರಾ ನೀವು
ವೆಬ್ಸೈಟ್ ಅಲ್ಲಿ ನೋಡ್ತಿದ್ದೀವಿ
ಹ
ಅದೇ
ಒ ಸುಮನೆ ಇವತ್ತೆ ಎಲ್ಲಾ ವೆಬ್ಸೈಟ್ ಗಳು ಫ್ರೀಯ ಸಿಗ್ತವೆ ಕೋಡ್ ಅಂತ ಲಾಗಿನ್ ಗಿಗಿನ್ ಆ ಹಬೇಡಿ ಸಮ್ ಟೈಮ್ ಯಾಕಾಗೊ ಚಾನ್ಸ್
ಹೆಂಗ್ ಯಾಕ ಆಗತ್ ಅವಾಗ
ಅಲ್ಲ ಬ್ರೋ ನೀವೀಗ ಒಂದ್ ಲಾಗಿನ್ ಆಗ್ಬೇಕು ಅಂದ್ರೆ ನಿಮ್ ಇಮೇಲ್ ಶೇರ್ ಮಾಡ್ತೀರಾ ನಿಮ್ಮ ಫೋನ್ ಇಮೇಲಗೆ ಒಂದು ಓಟಿ ಪಿ ಬರುತ್ತೆ ಅದನ್ನ ಶೇರ್ ಮಾಡ್ತೀರಾ ಆ ವೆಬ್ಸೈಡು ಗೋರ್ಮೆಂಟ್ ಇಂದ ಟ್ರಸ್ಟೆಡ್ ಆಗಿರಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾಕೆ ಮಾಡ್ಬೇಕು ಅಂತಾನೆ ಫಿಕ್ಸ್ ಆಗಿರ್ತಾರೆ ಅಂದ್ರೆ ಅ ಒ ಅವ್ರ ಜಾಬೇ ಅದು
ಹಾ ಆ್ರ ಒಂದ್ ಆ ತರ ಸ್ವಲ್ಪ ಸೇಫ್ ಆಗಿರಿ ಬ್ರೊ
ಅದೇ ಹಂಗಂದ್ರೆ ಇನ್ನ ಲಾಗಿನ್ ಆಗದು ಕಡಿಮೆ ಮಾಡ್ಬೇಕು
ಆು ಬ್ರೋ ಲಾಗಿನ್ ಆಗೋದು ಈಗ ಟ್ರಸ್ಟೆಡ್ ಆ್ಯಪ್ ಗಳು ಏನ ಇರ್ತವಲ್ಲ ಅವದಂದು ಡೌನ್ಲೋಡ್ ಮಾಡಿ ತಗೊಳ್ಳಿ ಆಕಸ್ಮಾದಲ್ಲಿ ನಿಮಗ್ ಅದು ಸ್ಪೆಸಿಫಿಕೇಶನ್ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂದ್ರೆ ಅದ್ರಲ್ಲಿ ಸತ್ಪ್ರೂಷನ್ ತಗೊಳ್ಳಿ
ಹ್ಮ್ ಹ್ಮ್
ಥಿಂಗ್ಸ್ ಎಲ್ಲ ಚೆನ್ನಾಗಿದಾವೆ
ಅದೇ ಅಂದ್ರೆ ನಮ್ ಗೊತ್ತಾಗಲ್ಲ ಅ ಹೆಂಗ್ ಕಂಡುಹಿಡಿಯೋದು ಅದು ಟೆಸ್ಟಡ್ ಅಂತ
ಅಲ್ಲ ಗೋ ಈಗ ಮಾಮೂಲಿ ಎರಡ್ಮೂರು ಸಲ ಪ್ಲೇ ಸ್ಟೋರಲ್ಲಿ ಸಿಕ್ಕರೆ ಯಾಪ್ ಸಿಕ್ರೆ ಕಸ್ಟರ್ಡ್ ಅಂತ ಫಿಫ್ಟಿ ಪರ್ಸೆಂಟ್ ಅಂತ ಕ ಕನ್ಫರ್ಮ್ ಮಾಡ್ಕೊಬೋದು ನಾಳೆಬ್ ಕಾಲ್ದಂಗೆ ಅವ್ರನ್ನೇ ಕೇಳ್ ತಿಳ್ಕೊಬೇಕು ಇವ್ರನ್ನೇ ಕೇಳ್ ತಿಳ್ಕೊಬೇಕು ಅನ್ನೋದೇನಿಲ್ಲ
ಓಕೆ. ನೀ ಜೋಧ ಮಾತಾಡಿ ಹೆಂಗೆ
ಕೇಳಿಸ್ತಿಲ್ಲ ಅವರು
ಹ್ಮ್ ಅದೇ ಸ್ವಲ್ಪ ಜೋರಾಗಿ ಮಾತಾಡಿ
ಹಾ
ಹ್ಮ್ ಕ್ಯಾ ಅ ಅದು ಫೈಂಡ್ ಔಟ್ ಮಾಡಿ ಅದೇ ಮತ್ತೆ ಯಶೋಡ್ ಆಪ್ ಇಂದ ತಗೋಬಹದು ಹಂಗಂದ್ರೆ.
ಹ ಬ್ರೋ ಆಂಡ್ರೆ ಟ್ರಸ್ಟೆಡ್ ಆ್ಯಪ್ ಅಂದ್ರೆ ಮಾಮೂಲಿ ಪ್ಲೇ ಸ್ಟೋರ್ ಅಕ್ಸೆಪ್ಟ ಮಾಡಿರುತ್ತೆ ಅಂದ್ರೆ ಹ ಆಂಡ್ರ್ಡ್ ಅಂದ್ರೆ ಅದೊಂದೇಪ್ಸ್ ಏನಾದ್ರು ಕಿಪ್ ಡೌನ್ಲೋಡ್ ಮಾಡ್ಬೇಕು ಮೇಥಿಂಕ್ ಮಾಮೂಲಿ ಲಿಂಕ್ಇಂದನು ಡೌನ್ಲೋಡ್ ಮಾಡ್ಕೊಬಹುದು ಬಟ್ ಅದ ಅದನ್ನ ಯಾರು ಅದೆಷ್ಟು ಕನ್ನ್ ಕನ್ನ್ ಅದಕ್ಕೆ ಆಲ್ಮೋಶಲ್ಲಿ ಇದದ್ರಲ್ಲೇ ಬರ್ತಾರೆ
ಅದೇ ಅದೇ
ಹ್ಮ್
ಅಲಗೂ ಕೋಡಿಂಗ್ ತುಂಬಾ ಕಷ್ಟ ಅಲ್ವಾ
ಒಬ್ರು ಕಷ್ಟ ಅಂದ್ರೆ ಕಷ್ಟನೇ ಒಬ್ರು ಯಾರಾದ್ರು ಈಸಿ ಇರುತ್ತ ಬ್ರೋ ಈಗ ಸಬ್ ಫರ್ ಕೊಟರೆೆ ಮುಂದೆ ಚೆನ್ನಾಗಿರ್ಬೋದು
ಅದು ಕಯಾ ಚೋನು ಆದ್
ಲೈಫ ಅಲ್ಲಿ ಒಂದ್ ಸ್ಟೇಜ್ ಅಂತ ಇರುತ್ತೆಗೋ ಆ ಸ್ಟೇಜ್ ಅಲ್ಲಿ ಸಫರ್ ಪಡ್ಲೇಬೇಕು
ಹ್ಮ್ ಹ್ಮ್
ಆ ಸ್ಟೇಜಗಿರಿಲಿ ನಾವೀಗ ಏನ್ ನೋಡ್ತವಲ್ಲಾ ಫೇಸ್ ಮಾಡ್ತಿವಲ್ಲಾ ಇದೇ ಸ್ಟೇಜ್
ಹುಂ ಹುಂ ಸ್ಟ್ರಗಲ್ ಸ್ಟ್ರಗಲ್ ಲೈಫ್ ಲೈಫ್
ಸ್ಟರ್ಲಿಂಗ್ ಫೆಸ್ ಐ ನೊ
ಹಾ ಬ್ರೋ ಸ್ಟ್ರುಗ್ಲಿಂಗ್ ಫೇಸ್ ಒನ್ ಟು ಟೆಂತ್ ಇರ್ತತಾಲ ಅ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್
ಹ್ಮ್ ಹ್ಮ್ ಆಮೇಲೆ
ಆಮೇಲೆ ಎಲ್ಲಾ ಎಲ್ಲಾ ಅಷ್ಟ ಸ್ಟ್ರಗಲ್ ಬ್ರೋ ಅ ಕ ಕಾನ್ಸಂಟ್ರೇಷ ಮತ್ತೆ ಫೋಕಸು
ಹ್ಮ್ ಅದೇ ಕಸ್ಟಾ ಡಿಸ್ಟ್ರಾಕ್ಷನ್ ಆಗ್ಬಿಡ್ತೀವಿ ಬೇಗ
ಬೇಗ ಡಿಸ್ಟ್ರಾಕ್ಷನ್ ಅನ್ನೋದಿಕಿನಾ ಇನ್ನೊಂದ್ ಹೆಂಗ ಗೊತ್ತ ಮೊಬೈಲ್ ಯೂಸ್ ಬ್ರೋ
ಹ್ಮ
ಹ್ಮ
ಅದೇ ಅದೇ ಮೊಬೈಲ್ ಯೂಸ್ ಹೆಂಗ್ ಕಡಿಮೆ ಮಾಡೋದಂತ
ಒ ಅದಾಗತ ಭಾರಿ ಅಂದರೆೆ ಭಾರಿ ಪೇಶಷನ್ಸ್ ಇರ್ಬೇಕು ಹುಡಗರು ಅದನ್ನ ಮಾಡೋಕ್ಕೆ
ಹ್ಮ್ ಅಲ್ಲ ಮೊಬೈಲ್ ಡಿಸ್ಟ್ರಾಕ್ಷನ್ ಇಂದ ಆಚೆ ಬಂದ್ರೆ
ಹ್ಮ್
ನ್ನೆಲ್ಲಾ ಇಂದೇ ಆಚೆ ಬರಬಹುದು
ಹ ಬ್ರೋ
ಮೊಬೈಲ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ
ಅಯ್ಯೋ ಅದು ಆಗಲ್ಲ ಬ್ರೋ
ಕೌನ್ಸಿಲಿಂಗ್ ಏನನಾ ತೋಗೊಣೋಣ
ಹಾ
ಕೌನ್ಸಿಲಿಂಗ್ ಏನರಾ ತಗಣೋನಾ
ಹಾ ನೋಡಿ ಬ್ರೋ ಕನ್ವಿನೆಂಟ್
ಹ್ಮ ಹ್ಮ್ ಅದೇ ಇವಾಗ ಪ್ರಾಜೆಕ್ಟ್ ಇವಾಗ ಮುಗಿಯಕೆ ಬಂತು ಅಂಗಂದ್ರ ನಿಮ್ದು
ಒಬ್ರು ಇನ್ನುೂ ಅರ್ಧ ಕಂಪ್ಲೀಟ್ ಮಾಡ್ಲೇಬೇಕು ಇನೊಂದು ಸ್ಯಾಟರ್ಡೆ ಸ್ಯಾಟರ್ಡೆ ಸಬ್ಮಿಷನ್ ಇದೆ
ಸ್ಯಾಟರ್ಡೇನಾ
ಹ್ಮ ಬ್ರೋ
ಓ ಒ ಅದೇ
ಕೊಡ್ಬೇಕು ಬ್ರೋ
ಅಲ್ಲ ಫೈನಲ್ ಅಥವಾ ಡೆಮೋ ಪ ಇದನಾ
ಮತ್ತೆ ನಲ್ಲ ಬ್ರೋ ಅದನ್ ತೋರ್ಸ್ಬೇಕು ನಮ್ ಕೋಆರ್ಡಿನೇಟರ್ ಒಪ್ಬೇಕು
ಹ್ಮ್ ಹ್ಮ್
ಒಪ್ಪಿದ್ರೆ ಇದು ಮಾಡೋದೆೇ
ಓಕೆ ಓಕೆ
ಹ್ಮ್
ಹಂಗಂದ್ರೆ ಮುಗಿಯತೆ ಶನಿವಾರ ಅನ್ನೋಸ್ಟೊತ್ತಿಗೆಲ್ಲ
ಆ ಶನಿವಾರ ಪ್ರಾಪರ ಆಾಗಿ ವರ್ಕ್ ಆಗಬೆಕ್ಕಲ್ಲ ಬ್ರೋ
ಹ್ಮ್ ಹೌದ
ಅದು ಮೇನ್ ರೀಸನ್ನು ಪ್ರಾಪರ್ ಆಗಿ ವರ್ಕ್ ಆದ್ರೆ ಏನು ಅನ್ಸಲ್ಲ ಬಟ್ ಪ್ರಾಪರ್ ಆಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಎಷ್ಟು ದಿನ ಎಫರ್ಟ್ ಹಾಕಿದ್ದು ಒಂಥರ ಇದಾಗುತ್ತವ ವೇಸ್ಟ್ ಅದು ವೇಸ್ಟ್ ಅನ್ನೋದಕ್ಕೆ ಹಾ ಸರಿ ಬ್ರೋ
ಹ್ಮ್ ಸಿಗಣ ಮತ್ತೆ
ಹಾ ಸರಿ ಬ್ರೋ
ಹ್ಮ